ಹಲೋ
ಹಲೋ
ಹೇಳಿ.
ಏನ್ ಮಾಡಕತ್ತಿ.
ಹಲೋ
ಹೇಳಿ ರೀ.
ಹಲೋ
ನ್ಹೇಳ್ರಿ ಈಗಿಲ್ ಕೇಳ್ತತೊಗೋರಿ.
ಕೇಳ್ಸತ್ತದ್ರೀ.
ನಾ ನನ್ ಕೇಳ ಕತ್ ನಿಮ್ ಕೇಳ ಕತರೀ.
ಹ್ಮ್ ಕೇಳತ.
ಹೇಳಿರಿ ಏನ್ ಮಾಡಕತ್ತಿ.
ಮಕ್ಕೊಂಡೆನೆ ಸುಮ್ನೆ. ನೀವು
ನಾನು ಸುಮನ್ ಕುಂತಿದೆರಿ.
ಯಾಗ್ ಗ್ಯಾಪ್ ಗ್ಯಾಪ್ ಗ್ಯಾಪ್ ಕೊಟ್ ಮಾತಾಡಕತ್ತಿರಿ.
ನಾ ನಿಮ್ದ ನಿಮ್ದ ವಾಯಿಸ್ಸಷ್ಟು ಕರೆಕ್ಟ್ಆಗಿ ಕೇಳಿಲ್ಲ ನನ್ಗೆ.
ರೀ ಏನ.
ನಿಮ್ಮ ವಾಯ್ಸ್ ಬಾಳ್ ಕಟ್ ಕಟ್ ಕ್ಲಿಯರ್ ಆಗಿ ಇಲ್ಲರಿ.
ಹ್ ಫ್ರೆಂಡ್ ತರ ಮಾತಾಡ್ರಿ.
ವಾಯಿಸ್ ಅಷ್ಟ ಕ್ಲಿಯರ್ ಆಗ ಇಲ್ಲರಿ ಬಾಳ್ ಕಟ್ ಕಟ್
ಇವಾಗ.
ಕ್ಲಿಯರ್ ಅಯ್ತಿ.
ಇವಾಗ.
ಕರೆಕ್ಟಗ ಕೇಳಕತ್ತಿ ಹೇಳ್ರಿ.
ಹ್ಮ್ ಫ್ಯಾನ್ ಆನ್ ಇತ್ರಿ ಅದಕ.
ರಿ ಏನ್ ಓತ್ಕೊಂಡಿರಿ.
ಹೆಂ ನೀವೇನ್ ಓದತ್ತೀರಿ.
ಎಮ್. ಬಿ. ಎಸ್. ಆಗೀನಿರಿ
ಓ ಹೌದೇನ್ರೀ ಗ್ರೇಟ್ ಬಿಡ್ರಿ.
ನೀವ್ರಿ.
ನಾವ್ರೀ ಬಿ ಎಚ್ ಎಮ್ ಎಸ್ ಮಾಡಿವ್ರಿ ನಾವ್.
ನೀವ್ ಗ್ರೇಟ್ ಅಲರಿ.
ಲಾಸ್ಟ್ ಇಯರ್ ಇದ್ದೀವ್ರೀ ಲಾಸ್ಟ್ ಇಯರ್ ಲಾಸಮ್ ಹ್ಮ್. ಮ್ಯಾರೇಜ್ನುೂ ಆಗೇತ್ರಿ ನಾಲ್ಕಜನಾ ಮಕ್ಲಾರಿ.
ಬುದ್ರಿಂದ.
ಹ್ಮ್ ನಿಮ್ದ್ರೀ.
ಕೆ ನಮ್ದೀಗ್ ತರ್ಡ್ ಇಯರ್ರೀ ಎಂ ಬಿ ಬಿ ಎಸ್ ತರ್ಡ್ ಇಯರ್
ಮ್ಯಾರೇಜ್ ಆಗಿಲ್ರಿ
ನಿಂಗ್ಯಾರಿಲ್ಲ ಅಷ್ಟೆ
ಹ್ಮ್
ಏನ್ ಮಾಡ್ಲಾತ್ತೀರಿ
ಏನಿಲ್ರಿ
ನಾ ಊರಿಗೋಗಿಲ್ಲೆನ್ ಇತ್ತೀಚೆಗಿ
ಇಲ್ರಿ ನಮ್ ಗಂಡ ಬಿಟ್ಟಿಲ್ರಿ ಅದಕ್ಕೆ ಹೋಗಿಲ್ಲಾ
ಹ್ಮ್ ಸ್ವಲ್ಪ್ ನಗ್ರಿ ನೀವು ನಗ್ಲಾಕ್ ಬರ್ತ ಇಲ್ಲ
ಹೇಳ್ರಿ ಮತ್ತ
ಹೇಳ್ಬೇಕ್ರೀ
ಹಲೋ
ಹ್ಮ್
ಏಳು
ಬಿಡ್ರಿ ನೀವ್ ಹೇಳ್ರಿ
ರೀ ಅಚ್ಚಿ ಬ್ಯಾಡರಿ
ಯಾಕ್ರಿ
ಫ್ರೆಂಡ್ಸ್ ಥರ ಮಾತಾಡ್ರಿ ರೀ ರಿ ಹಚ್ಬ್ಯಾಡ್ರಿ
ಅಲೋ
ನೇಮ್ ನಂದು ಪೂಜಾ ಅಂತ
ಸರಿ ಆಯ್ತುಬಿಡ್ರಿ ಮೈತ್ರಿ ರಿ
ಹೌದ ಚಲೋ ನೋಡ್ರಿ ಹೆಸರಿ ಯಾರ ರಿಇಟರ್
ಎನಶ್ಟ ಚಂದಿಲ್ಲ ರೀ ನನಗೇನ್ ಇಷ್ಟಾನೆ ಇಲ್ಲ
ಜಾಸ್ತಿ ಇಷ್ಟ ಅತ್ ರೀ
ಓಲ್ಡ್ ನೆನ್ಪಿಗ ಆ ಐತ್ರಿ
ಅಂದ್ರೆ ಟ್ರೆಂಡ್ ಆದ್ರಿ ಬಾಳ ಜನ ಇರದದ್ರಿ ಸರ್
ಬರಿ ಅಷ್ಟೇ ನಿತ
ಹ್ಮ್ ನಮ್ಮ್ ಫ್ರೆಂಡ್ ಭಾಗ್ಯ ಅಂತ ಆಳ್ರಿ ಅಕಿನ್ ಹೆಸರು ಚಲೋನೇ ಇಲ್ಲ. ಹಲೋ
ನಮ ಫ್ರೆಂಡನ್ ನೇಮ್ ಭಾಗ್ಯ ಅಂತ ಅ ಆದ್ರಿ ಅಕಿ ನೇಮ್ ಫುಲ್ ಓಲ್ಡ್ ಆದದ್ರಿ
ಆಯ್ತು
ನಕ್ಕರದಲ್ಲಿ
ಮತ್ತೆ ಫುಲ್ ಬ್ಯುಸಿ ಅದಿರೇನು?
ಹೇಳ್ರಿ
ಮತ್ತ್ ಗ್ಯಾಪ್ ಗ್ಯಾಪ್ಪ ಕೊಟ್ಟು ಮಾತಾಡ
ಏನ್
ಹಾ
ನಿ ಎನ್ ಮಾಡಕತ್ತಿ.
ಗ್ಯಾಪ್ ಗ್ಯಾಪ್ ಕೊಟ್ಟು ಮಾತಾಡಕತ್ತಿ ಅಲಾ.
ಹ್ಞೂ
ಹಲೋ
ಹೋಗಿ ಕೇಳಾಕತ್ತಿ ನೀನೇ.
ಕಟ್ ಕಟ್ಟ ಆಲತ್ತಾದ ಹಲೋ
ಹ್ಮ
ಜೋರ್ ಮಾತಾಡು
ಹಲೋ
ಹ್ಮ್
ಹ್ಮ್
ಹಲೋ
ಹ್ಮ
ಹಲೋ ಏನ್ ಮಾಡ್ತಿ
ಹ್ಮ್ ಹ್ಮ ಹ್ಮ
ಹಾ
ಹಲೋ
ಹ್ಮ ಹ್ಮ ಹ್ಞೂ
ಹಲೋ
ಹ್ಮ್
ಹಲೋ
ಹಏ
ಮಾತಾಡಕತ್ತಿಲ್ಲ ಅಲ್ರಿ ಯಾಕ?
ಕೇಳಲರಿ?
ಹ್ಮ
ಹ್ಮ
ಹಲೋ
ಮಾತಾಡ್ರಿ
ಹೇಳ್ದೆ ಸಾರೀ ಏನ್ ಮಾಡಕತ್ತೀರಿ
ಹಲೋ
ಹ ಊಟ ಊಟ
ಮಾಡೇವ್ರಿ ನಿಮ್ರಿ ಆಯ್ತ್ರಿ ನಿಮ್ದು
ಹ್ಮ್ ಆಯ್ತು ಏನ್ ಮಾಡಿರಿ
ನಾ ಮಾಡಾಕತ್ತೀ ಉರಿ
ಹಾ
ನಾಮಾಡಬೇಕಿದ್ದೀರಿ
ಹಾ ರೀ ಊಟ ಏನು ಮಾಡಿರಿ
ಹಾ ಹೋಗಿ ಹೋಗಿದ್ದೆ ಮಲಿಕಡಿ
ಎಲ್ಲಿದ್ದಿರವ್ವ ಹ
ಹ್ಮ್ ಹಲೋ
ಹಲೋ
ಏ ಊರಿಗೆ ಹೋಗಲ್ಲ ಹೇತಿದ್ದೀನ ಹೊರಗಡೆ ನೋ ಹ್ಮ ನಿ ತಿಂಗ್ರ ಎಲ್ಲಿ ಒಳ್ಳನೆ
ಹೋಗಿಲ್ರಿ ಫುಲ್ ಬಿಜಿ ಇದರ
ಡ ನಿ
ಗೊತ್ತಿಲ್ರಿ
ಮನು
ಸ್ಟಡಿ ಮಾಡ್ಲತ್ತಾರೀ ಸ್ಟಡಿ
ಎರಡು
ಹ್ಮ
ಎಲ್ಲ
ಗಿಡ ಒಂದಿಲ್ಲ ಮಕ್ಕಳು
ನೀವೇನ್ ಮಾಡಕ್ತರಿ ಹ
ಏನ್ ರದು
ಯಾವೂರು ನಿಮ್ದು
ಬಳ್ಳಾರಿ
ಹ್ಮ್
ಹ್ಮ್ ಬಳ್ಳಾರಿ ಬಂದ್ರಂದಜ ನೋಡ್
ಏನ್ ರೀ
ನೀನೇ ನೋಡ್ಕೊಂಡ್ ಹೋಗ್ರಿ
ಹ್ಮ್ ನಮ್ಮ ಊರಿಗ್ ಬರ ಮತ್
ಮೂರುವರಿ
ಬಿಜಾಪುರ್ ರೀ
ಹೋತ್ ಅಲ್ಲಿನತ್ರ
ಹ್ಮ್
ಇನ್ನೇನಾದ್ರಿ
ಏನು
ಏನಾದ್ರೂ
ಪ್ಲೇಸ್ರೀ
ಹ್ಮ್,
ಗೋಲ್ ಗುಂಬಜ್ ಹತ್ರ
ಹ್ಮ್
ಅಷ್ಟೇ ಗೊತ್ತು,.
ಏನ್ ನೋಡಿದೇನೆ?
ಹಾ,
ದಿನ್ ದಿನನು
ಇಲ್ಲ, ಇಲ್ಲ ನಿಮ್ದ ಯಾವ್ ಕಾಲೇಜು ರೀ.
ಹ್ಞೂ ಹ
ಅಲೋ ನಾನು
ಸರಿ
ಹೆಂಗಾದ್ರಿ ಎಂ, ಬಿ, ಬಿ, ಎಸ್ ಹೆಂಗಾದ್ರಿ ಹಲೋ,
ನೀ ಓದ್ತಿದ್ ಯಾವುದ
ಎಂ, ಬಿ, ಬಿ, ಎಸ್ ಹೆಂಗಾದ್ರಿ
ಆಯತ ಅಟ್ಟು ಒಂದ ಸಲಾರೆ ಓದದ
ಹಾ, ಇಷ್ಟ ಏನ್ರಿ,.
ಹ್ಮ್
ಹ್ಞ
ಇಲ್ಲೊಂದು ಕ್ಲಿಯರ್ ಸ್ಟಡಿ ಇದ್ದೋರು
ಹಾ, ಓಕೆ ಎಂ, ಬಿ, ಬಿ, ಎಸ್ ಯಾಕ್ ಮಾಡಿರಿ?
ಏಮ ಅದ ಇತ್ತ ರಿ ಅದ್ಕ ಮಾಡಿನ ಏಮ ಅದ ಇತ್ತ ರಿ ಅದ್ಕ
ಹ್ಮ್, ಇಂಜಿನಿಯರಿಂಗ್ ಮಾಡ್ಬೋದಲ್ರಿ,
ಹ್ಮ್, ಮೆಡಿಕಲ್ ಇಷ್ಟ ಏನ್ರೀ ನಿಮ್ಗ.
ಹ್ಮ
ಹ್ಮ್, ಮ್ಯಾಕ್ಸ್ ಇಷ್ಟ ಇಲ್ಲೇನ್ರಿ
ನಿಮಗೆ ಇಷ್ಟ ಆಗ್ಬೇಕ
ಹೌದ್ರೀ, ಹೌದು
ನಮಗ್ ಮ್ಯಾಕ್ಸ್ ಇಷ್ಟ ಆಗಲ್ರಿ ಅದಕ್ ಅದು ಮಾಡಿಲ್
ಹ್ಮ ಹ್ಮ
ಅಂದ್ರೆ ಅಷ್ಟೇನು ಇರಲ್ಲ ಅಲ್ಲರಿ ಅದಕ್ಕ ಮಾಡಿ
ಹ್ಞೂ ಹ್ಞೂ ಕ ಸ್ಟೋರಿ
ಹ
ಬರಿಷ್ಟ್ ಬೇತನೆದು
ಹ್ಮ
ಸರಿ ತೋರಿ
ಹಲೋ
ಹಲೋ ಹಲೋ